ಆರಾಮದಿನಮ್ಮ
ರ ರೊಟ್ಟಿ ಮಾಡಕತ್ತ ಹ್ಮ್ ಅಲ್ಲೆ ಏನು ಮಾಡಿಲ್ಲ ಅದು ಪಲ್ಯ ಏನು ಮಾಡಿಲ್ಲ ಅನ್ನ ಸಾರ ಮಾಡಿದ್ನಿ
ಹ್ಮ ಹಾ
ಇದು ರೊಟ್ಟಿ ಮಂದಿ ಹಾಕಿದ್ರು ರೊಟ್ಟಿ ಮಾಡಕತ್ತಿದ್ ಹ್ಮ
ಎಷ್ಟು
ಮುನ್ನೂರು ರೊಟ್ಟಿ ಮಾಡ್ಕೊ
ಹೌದಾ ಸರಿ ಸರಿ ಹ್ಮ ಮತ್ತ ಏನು ಸಾಂಬಾರು
ಸಿಂಗ ಸಾರ್ ಮಾಡಿದ್ದೆ ಬೆಳಗ್ಗೆನ್ನ ಮಾಡಿದ್ದೆ ಅನ್ನ ಸಾರ್ ಅವರಿಗೆ
ಹೌದನಾ ನಷ್ಟ ಆದನ ಮಾಡ್ಕೊಂಡೆ ನಂಗಾರ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತ ಮತ್ತೆ ಇನ್ನೆ ಈಗಿನ್ನೇನ್ ಕೆೇಲ್ತ ಬಿಸಲು ಬಾಳ್ ಬ ಐತಿ
ಚಲ ಬಾಳ ಐತತಿ
ಹ್ಮ್ ಅಲ್ಲಿ ಫ್ಯಾಳಳನನ್ನು ಹೀಟ್ ಷಕಹೊಡಕತ್ ಬಿಡತ್ತಲ್ವಾ ಹ್ಮ್ ಹತ
ಅ ಹೇಳಿ ಅದಗೆ ರೊಟ್ಟಿ ಮಾಡ
ಹ್ಮ್ ಹೌದ್ ಮತ್ತೆ ಜಳಕ್ಕೆ ಅದಕ್ಕೆ ಇಡಿದತ್ ಮತ್ತ ಹ್ಮ ಹುಡುಗರು ಸಾಲಗೆ ಹೋಗಬಂದ್ರನು ಟ್ಯೂಷನ್ಗೆ ಏನ ಇನ್ ಸ್ವಲ್ಪ ಏನಾರೂ ಕಲೆ ಹಾಕತ್ತಾರ ಇಲ್ಲ
ಏನ್ ಈ ಬರೀ ಹತಾರಬ್ಬ ನಾವಾಗ ಗಂಟು ಬಿೀಳ್ಬೇಕ ಅವ್ರಪ್ಪ ಕುಂ ಬರೀತಾರ
ಹ್ಮ್ ಹ್ಮ್ ಇಲ್ಲಾಂದ್ರೆ ಆಟ ಮಾಡ್ಕೊಂಡು ಕುೂತ್ೊಂತಾರ ಹ್ಮ್ ಹ್ಮ್ ಹ್ಮ ಹ್ಮ ಇದು ಮಾ ಸರ್ ಾರ ಮರ್ತೋಗಿತ್ಲಲ್ಲ ಒಂದ್ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡು
ಸರ ಮೆಣ್ಸಿಕಾಯಿ ಕುಳಿಕಂದ
ಮ ಮೆನ್ಸಿಿನಕಾಯಾ ಹ್ಞ
ಸಣ್ಣ ಕುಳಿಕಂದು ಅವ ಒಗ್ರಣೆ ಕೊಡವಾಕ ಬೆಳ ಜಜಿಕೆು ಜೀರಿಗೆಗೆ ಚಸ್ ಭ
ಹ್ಮ್ ಹ್ಮ್
ಹ ಹ್ಮ ಒಗ್ಗರಣೆ ಕೊಟ್ಟ ಹಂಗ ಹಾಕಿ ಎಳ್ಸ ಕೂಡದ ಅದೆ
ಅದು ಒಗ್ಗರಣೆ ಹಾಕದಷ್ಟ ಅದು ಸಪ್ರೇಟಾಗಿ ಮೊಸರ್ನ ಸಪ್ರೇಟಾಗಿಿ ಎತ್ತಿಟ್ಕೋಬೇಕ
ಹ್ಮ್ ಅದ್ ನೀ ಮಜ್ಜಗಿ ಮಾಡ್ದಂಗ ಮಾಡ ಸ್ವಲ್ಪ ನೀರು ಹಾಕಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಕೊಟ್ಟದ ಗಂಟು ಗಂಟಿ ಇರ್ಬಾರ್ದು ಹ್ಮ್ ಹ್ಮ್ ಹ್ಮ್ ಹ್ಮ್
ಒಗ್ರ ನಿಕ ಅವರ ಹ ಕ ಬಂದ ಮಾಡಡುವ ಗ್ಯಾಸ್ ನ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದೌದೌದು ಬಟ್ ಬಿಸಿ ಹೆಂಗಿರುತ್ತದು ತಿನ್ನಕ
ಬಿಸಿಿಏನ ಇರಂಗಿಲ್ಲ
ಓ ಬಿಸಿ ಅವಶ್ಯಕತೆ ಏನಿಲ್ಲ ಅನ್ನ ಬಿಸಿ ಇರುತ್ತಲ್ಲ ಅದಕ್ ಹಾಕೊಂಡು ತಿಂದ್ರ ಬೆಚ್ಚಗ ಆಗತ್ತಂತೆ ಂತಾನ ಸೊ ಅದನ್ನ ಏನ್ ಬಿಸಿ ಮಾಡೋ ಅವಶ್ಯಕತೆ ಇರು ಓ ಈಗ ಸಪ್ರೇಟ್ ಪಾತ್ರೆಯಲ್ಲಿ ಮಜ್ಜಗದ್ ಹಾಕಿಟ್ಟಿರ್ತೀವಿ ಇದಕ್ಕೆ ಸ್ಪ ಹಸ ಕಾಯಿ ಮ್ ಜೀರ್ಗಿ ಸಾಸಿವೆ ಒಗ್ಗರಣೆ ಕೊಟ್ರ ಆಯ್ತು ಅಂತಲ್ಲ ಅಷ್ಟೇನ ಅದು ಮೊಸರು ಸಾರ್ ಅಂದ್ರ ಆದ್ರೂ ನಿಮ್ ಮನ್ಯಾಗ ಬಾಳ ಟೇಸ್ಟ್ ಆಗಿರತ್ತತ್ ಬಿಡದು ತೊಳಗ ಏನುಾಕಿಲ್ಲ ಅಂದ್ರನು ಹ್ಮ್ ಯಕ ನಾನು ಒಂದು ಮಡಕ್ತ ಮಾಡಿದ ಅಂದ್ರೆ ಸರಿ ಬಂದಿರ್ಲಿಲ್ಲ ಇವತ್ತು ನಾನ ಏನ್ ಮಾಡಿದೆ ಗೊತ್ತಾ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಅದು ಚಟ್ನಿ ನಾವ ಗಟ್ಟೆ ಮಾಡಕ್ ಬರ್ತಿರ್ಲಿಲ್ಲ ಬೇರೆ ಮನೇಲಿ ಇದ್ದಾಗ ಎಷ್ಟು ಟ್ರೈ ಮಾಡಿದ್ದೆ ಏನಾದ್ೂ ಒಂದ್ ಮಿಸ್ಟೇಕ್ ಆಗಿದೆ ಚಟ್ನಿ ಯಾಕೆ ಚೆಾಗ್ ಬರಲ್ಲ ಅಂತ ಅಂದ್ಕೊತಿದ್ದೆಾಗ ್ ಬಟ್ ನಾನ್ ಯಾವಾಗ್ಲೂ ಹುಣಸೆ ಹಣ್ಣು ಹಾಕ್ತಿರ್ಲಿಲ್ಲ ಅಲ್ಲಿ ತಪ್ಪಾಗತ
ಹ್ಣ
ಹ್ಮ್ ಚೆನ್ನ ಆಗ್ತಿರ್ಲಿಲ್ಲ ಬರೀ ಹಸಿಮೆಣಜಿಕಾಯಿ ಇದು ನಷ್ಟ ಆಗ್ತಿದ್ನಲ್ಲ ಪುಟಾಣಿ ಪುಟಾಣಿ ಸಿಂಗಕ್ಕಾಳ ಕೊಬ್ಬರಿ ಸೊ ಹುಳಿ ಹಾಕ್ತಿರ್ಲಿಲ್ಲಲ್ಲ ಅದು ಸೊ ಅದಕ್ಕೆ ಟೊಮಾಟೆ ಣ್ಣ ಹಕ್ತ
ಟಮಾಟ ಕಾಯಿ ಇದ್ರೆ ಟಮಾಟಕಾಯಿ ಹಾಕ್ತಾರ
ಹ್ಮ್ ಟೊಮಟ ಟಮಟೆ ಕಾಯ್ದು ಇದಾಗತ್ತಲ್ವಾ ಚಟ್ನಿ ಆಗತ್ತಾ ಅದು ಶಂಗ ಚಟ್ನಿ ಆಗಂಗಲ್ವ ಸ ಹಿಂಗ ಚಟ್ನಿ ಆಗ್ಲಿ ಹಬ್ಬಳಿ ಚಟ್ನಿ ಆಗ್ಬೇಕಂದ್ರ ಅದ್ಕ್ಕ ಇದನ್ನ ಹಾಕ್ಬೇಕು ಹುಳಿ ಹಾ
ಟಮಾಟೆ ಕಾಯಿನ ಹಾಕ್ತಾರ ಮತ್ತ ಇವು ಕಡ್ಲಿ ಕಾಳ
ಏನ್ ಕಾಳು
ಕಡ್ಲಿಕಾಳ
ಕಡ್ಲಿ ಕಳ ಹಾಕ್ತಾರಾ ಹಾ ಅದೇ
ಅವನು ಹಾಕ್ತಾರ ಅವು ಅ ಹಾಕ್ತಾರ ರದ
ಚಟ್ನಗ ಕಡ್ಲಿ ಕಳ ಹಾಕದು ಗೊತ್ತಿಲ್ಲ ನ ಚಟ್ನಿಿಗೆ
ಅವನ ಹಾ
ನಾನೇಾವಾಗ ಕೇಳಿಲ್ಲವ ಹ
ನೋಡಿಂದ ನಾನ
ಹೌದಾನ ಸೊ ಏನೇನ್ ಹಾಕ್ಬೇಕಂದಿ
ಚಟ್ನಗ ಚಟ್ನಿಗೆ ನಂದೆ ಕೇಳ ಸ್ವಂದ ಕೇಳಸಂದ
ಕೇಳಸತ್ ಹೇಳು
ಹ
ಸ್ವಲ್ಪ ಮದ್ ಮದದಲ್ಲಿ ಡಿಸ್ಟರ್ಬ್ ಆಗ್ತದೆ ಅನ್ಸತ ಹ್ಮ್
ಕೆೇಳಸತತೆ ಸಿಂಗ ಕಾಳ ಒು ದದುಳಗಡ್ ಟಮಾಟಿ ಕಾಯಿ ಹುರುಿದ ಎಣ್ಣ್ಯಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೆಚಿ ಅವನ್ನ ನಾ ಕೋಳ ಮಾಡಿ ಹೆಚ್ಚ ಉರುದ ಅವನು ಉ ಪೂ ಮೆಣಸಕಾಯಿ ಕೋತಂಬ್ರಿ ಆಕದ
ಹ್ಮ್ ಇವತ್ ನಾನು ಮೆಣಸಕಾಯ ಸ್ವಲ್ಪ ಜಾಸ್ತಿನೂ ಹಾಕಿ ಾರ್ ಕಾರ್ ಚೆನ್ನಾಗ್ ಮಾಡಿದ್ದೆ ಇಡ್ಲಿ ಇಡ್ಲಿದು ಈ ಕೆಂಪಕ್ಕಿ ಅಂತ ಸಿಗುತ್ತಲ್ಲಾ ನೀನ್ ನೋಡಿದೀಯಾ ಯಾವಾಗಾದ್ರೂ ಕೆಂಪ ಅಕ್ಕಿನ
ಕೆ
ಹ್ಮ್
ಇಲ್ಲ
ನನಗೂ ಗೊತ್ತಿರ್ಲಿಲ್ಲ ಬಟ್ ನನಗ ಅನ್ಸ ಮಟ್ಟಿಗೆ ಅದು ಮಂಗಗಳೂರ್ ಕಡೆ ಬೆಳೆಯೋ ಕೆಂಪ ಅಕ್ಕಿ ಇರ್ಬೇಕನ್ಸುತ್ತ ಸೊ ಅದ್ರ್ದು ದೋಸೆ ಹಟ್ಟು ಮಾಡಿದ್ರು ಗೊತ್ತಾ ಸೊ ಹಂಗಾಗಿ ಆ ದೋಸೆ ಇಟ್ಟ್ದು ಇವತ್ ಇಡ್ಲಿ ಮಾಡಿದ್ದು ಚೆನ್ನಾಗಿತ್ತು ಹಂಗೇನು ಪ್ರಾಬ್ಲಮ್ ಅನ್ಕಿಲ್ಲ ಟೇಸ್ಟಗ ಏನು ಆ ಟೇಸ್ಟ್ ಸ್ವಲ್ಪ ಚೇಂಜ್ ಆದ್ರೂ ಟೇಸ್ಟ್ ಚೆನ್ನಾಗೇ ಇತ್ತು ಹ ಸೊ ಚಟ್ನಿ ಒಂದ ಸ್ವಲ್ಪ ಕಾಖರವಾಗಿ ಅದಕ್ಕೆಂತ ೋಕ ಇದೊಂದು ಕೊಬ್ಬರಿ ತರ್ಸಿದ್ದು ತೆಂಗಿನಕಾಯಿ ತರ್ರಿಸಿದ್ದೆ ಒಂದ್ ಇವತ್ತು ಅಂದ್ರೆ ಇವ್ರ ಮನೆ ತೆಂಗ ನ್ ಕೈ ಯೂಸ್ ಮಾಡಲ್ಲಲ್ಲ ಸಾಂಬಾರ್ಗೆ ಹ್ಮ್ ಮೊೇನತ
ಮೊನ್ನೆ ಇಲ್ಲೇ ಹಬಕ್ಕೆ ಹುಡುಗಿಿನ ಎಲ್ಲ ಮದಮಾಗಳ ಮೇಡ ಕರ್ಕ ಮಂದ ಹ ಆದರದದ್ದೆ ಹೇಳ್ಬೋಡಿತ್ತಲ್ಲ
ಹ ಹ
ಹ್ಮ್ ಮತ್ತೇನಿಲ್ವ
ಹ್ಮ್ ಸರೇ ಅದಮ್ ಒಂದು ನಿಮಿಷ ಇರು ವಯಸ್ಸಕ್ ತುಂಬಾ ಬ್ರೇಕ್ ಬ್ರೇಕ್ ಆಗುತ್ತಲ್ಲಲ್ಲ ಅಲ್ಲೇನು ಮಕ್ಕಳು ಆಟಾಡಕ್ತಾರನು ಇದು ನನ್ನ ವಯ್ಸು ನನಗ ಬರುತ್ತದ ಒಂದಸಲ
ನನಗ್ ಕರೆಕ್ಟ್ ಕೇಳಸ್ತತಿಲ್ಲಿ
ಹೌದಾನ ಇದ್ಯಾಕೋ ನನ್ ವಯಸ ನನ್ಗ ಬರ್ತಾ ಇತಾ ಸ ಅದಕ್ಕೆ ಕೇಳ್ದ ಮತ್ತಾ
ಯಾರ ಜಾಸ್ತಿ ಜನ ಬಂದ್ರ ಗಾಬ್ರಿ ಗಾಬ್ರಿ ಆಗ್ಬಿಡ್ತತ್ ನನ್
ನಿನಗ ಯಾಕ
ಅದಾ
ನಿಮಗೇನ್ ಎಲ್ಲಾ ಗೊತ್ತಿರುತ್ತಲ್ಲಾ ಈ ನಾರ್ಮಲ್ಗ ಏನ ಗೊತ್ತಿಲ್ಲ ಅಂದ್ರ ಫೆಂಕ್ಷನ್ ಆಗ ಸಹಜ ಎಲ್ಲ ಗೊತ್ತಿರತ್ತ ಅಂದ ಟೆನ್ಷನ್ ಯಾಕ್ ಮಾಡ್ಕೊಂತಿದವಿ ಅಂದ್ರ ಬಂದವ್ರನು ಮ್ಯಾನೇಜ್ ಮಾಡಕ ಆಗತ್ತಲ್ವಾ ನಿನ್ ಕ
ಆದ್ರನ ಅದ ಜಳ ಒಂದ ಜಾಸ್ತಿ ಇರತ್ ಅಂತು ಫುಲ್ ಬೀವತ್ ಬಿಟಿರುತ್ತ ನೋಡು
ಹ್ಮ್ ಈ ಅಲ್ಲಲ್ಲೂ ನೀನು ನೀರ್ ಕಡಿಮೆ ಕುಡಿತಾ ಇದಯಾ ಅನ್ಸುತ್ತೆ ನನ್ಗೆನ ನೀರು ಕುಡಿ ಮಜ್ಗಿನು ಕುಡಿಯವಾ
ಹ್ಮ ನೀರ್ ಕುಡಿದ ಕುಡತೀನಿ ಈಏ ಕಟ್ ಕಟ್ ಕ ಹಾಕತ್ತತಿ ನೋಡ್ರ ಈಗ ಕಟ್ ಕಟ್ಟ ಆಕತ್ತತಿ
ಬಂದ ಅಲ್ವಾ ಅದಕ್ಕ ಇರ್ಬೇಕ ಅನ್ಸುತ್ತೆ ನೆಟ್ವರ್ಕ್ ಇಶ್ಯೂಸ್ ಐತಿ ಅನ್ಸುತ್ತ ಇವಾಗ ಹ ನೆಟ್ವಕ್ ಪ್ರಾಬ್ಲಮ ಇರೋದಕ್ಕೆ ಹಲೋ ಅದಕ್ಕೆ ನೀರು ನೀರ್ ಜಾಸ್ತಿ ಕುಡಿತಾ ಇಲ್ಲ ಅದು ಸರಿ ಬಿಡು ಬಟ್ ನೀರು ಜಾಸ್ತಿ ಕುಡಿ ಸರಿನಾ ಅದ್ರಿಂದ ಸರಿ ಹೋಗುತ್ತ ಅದಕ್ಕೂ ಬಿಸಿಲು ಎಷ್ಟ ಐತಿ ಗೊತ್ತಾ ಹ್ಮ
ಹಾ
ಬಿಸಿೂಲಿ ಈಗ್ ಎಷ್ಟ ಐ್ತ ಗೊತ್ತಾ ಹೊರಗಡೆ ಎಲ್ಲಾ ಕೆಲ್ಸ ಮಾಡಕ್ ಆಗಲ್ಲ ಜ
ಹ್ಮ
ಹ
ಜಾಸ್ತ
ಮಂತ ರಾತ್ರಿ ನೆನ ರಾತ್ರಿ ಏನ
ಹ್ಮ್
ಹಲೋ
ಏಏನು
ನಿನ್ನೆ ರಾತ್ರಿ ಏನು ಅಡುಗೆ ಮಾಡಿದ್ದೆ
ನಿನ್ನೆ ಅನ್ನ ಸಾರಮ್ಮ ಮಾಡಿದ್ದೆ ರೊಟ್ಟಿ ಬೆಂಡ ಕಪ್ಪ
ಹ್ಮ್ ಹ್ಮ್ ಹ್ಮ್
ರಾತ್ರಿ ಅದ ಸ್ವಲ್ಪ ಐತಿ ಬೆಂಡೆ ಕಪ್ಪಲ್ಯ ರೊಟ್ಟಿ ಅದವು ಚಕ್
ಹ್ಮ್ ಹ್ಮ್ ಹೌ ಸಕನ್ ರೊಟ್ಟಿ ಹೊಟ್ಟೆನ್ನು ಸಂಗಿಲ್ಲಲ್ಲ
ಇಲ್ಲ ಯಾರ ಬಂದಿದ್ರ ಅಂತೇಳ ಅವ್ರ ಊಟಕ್ಕೆ ತಗೊಂಬರ್ತೀನಿ ಅಂತ ಹೇಳ ಹೋಗಿ ಇಲ್ಲಿಗೆ ಬಂದರು ಮತ್ತೆ ಅವ್ರು ನೋಡಿದ್ರೆ ಅಡಗಿನ ಸ್ವಲ್ಪ ಮಾಡಿಲ್ಲ ನಾನು
ಹಾ
ಅವಾಗ ಊಟಕ್ ತರ್ತೀನಿ ಅಂತೇಳ್ ಬಂದ ಕೇಳದಿಲ್ಲ ಬಿಡದಿಲ್ಲ
ಹಂಗ ಆಗುತ್ತಲ್ಲೊಂತಲ ಏನು ಆಗಲ್ ತಗೋ ಆಯ್ತಾ
ತಗೊಂಡಬೋದು
ಹ್ಮ್ ನಾನು ನಿನ್ನೆ ಅವು ರಾತ್ರಿ ಏನು ಏನ್ ಮಾಡ್ಕೊಂಡಿದ್ದ ಚಪಾತಿ ಮಾಡ್ಕೊಂಡಿದ್ದ್ಯಾ ಬೆಳಿ ಸಾರು ಮಾಡಿದ್ರ ಅಕ್ಕ ಮಧ್ಯಾಹ್ನ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿರ್ಲಿಲ್ಲ ಸರಿ ರಾತ್ರಿಗ ಅಂತೇಳಿ ಚಪಾತಿ ಮಾಡ್ಕೊಂಡು ತಿಂದೆಕ ಕುಡುದಿರ್ಲಿಲ್ಲ ನಿನ್ನೆ ಸ್ವಲ್ಪ ಮೊಸರು ಅದು ಪಂಚಾಮೃತ ಮಾಡ್ತಾರಲ್ಲ ಇದು ಹಾಲು ತುಪ್ಪ ಮತ್ತೆ ಇದನ್ನೆಲ್ಲ ಹಾಕಿ ಐ ತರದ್ದು ಸ್ವಲ್ಪ ಪಂಚಾಮೃತ ಮಾಡಿದ್ರ ಮೊನ್ನೆ ಅವತ್ತು ಪೂಜೆ ಮಾಡಿದ್ರ ಅಂತ ಅಕ್ಕ ಸೊ ಅದನ್ನು ಎದತ್ತಿಟ್ಟಿದ್ರು ಫ್ರಿಜಲ್ಲಿ ಸೊ ಅದ ಪಂಚಾಮೃತ ಎಲ್ಲಾರೂಕ್ಷಂತೆ ಒಂದೊಂದ ಗ್ಲಾಸ್ ತುಂಬಾ ಕುಡ್ರೆ ಹಂಗಾಗಿ ಹಾಲ್ ಕುಡಿಯೋ ಬಾಳ ಜಾಸ್ತಿ ರ್ ನೋಡ ಆಗ್ಬಿಡತ್ತಂತೆ ಬಿಟ್ಟಿದ್ದೆ ಊಟ ಮಾಡೋದ ಬೇಡ ಅಂದನ್ಕೊಂಡಿದ್ದೆ ಅ ಸಡನ್ಗಿ ಸರಿ ಯಾಕೋ ಹೊಟ್ಟದ ಇವತ್ತು ಒಂಬತ್ ಗಂಟೆ ಆಯ್ತಲ್ಲಾ ಸೊ ಸರಿ ಒಂದ್ ಸ್ವಲ್ಪ ಏನಾರು ಮಾಡ್ ತ ನಾನ ಅಂದು ಚಪಾತಿ ಇಟ್ಟು ಚಪಾತಿನ ಬಿಸಿ ಮಾಡ್ಕೊಂಡು ಇಲ್ಲ ಚಪಾತಿ ರೆಡಿ ಮಾಡ ಅದದೆ ನಾನೇ ಇನ್ನೇನ್ ಕಲ್ಸಿದ ಇಟ್ಟಿತ್ತ ಚಪಾತಿ ಮಾಡ್ಕೊಂಡತಿಂದೆ ಇನ್ನೇನ್ ಪರೋಟೋ ಗಿರೋಟೆ ಎಲ್ಲ ಮಾಡ್ಸರ್ತೀವಿ ಆದ್ರೂ ಅದು ಈ ಹೀಟ್ಗೊದಕು ಇನ್ನು ಜಾಸ್ತಿ ಆಗತ್ತಲ್ಲ ಅವ ಹೀಟ ಹಂಗಜಾಸ್ತಿ ಮಾಡ್ಕೊಳಕ್ ಹೋಗಲ್ಲ ಸ ತುಂಬ ಕಡಿಮೆ ಮಾಡತ ಆ ತನ್ ರೊಟ್ಟಿ ಮಾಡುದು
ಐ್ತ ಇನ್ನು ಸ್ವಲ್ಪ ಐತ್
ಇನ್ನು ಸ್ವಲ್ಪ ಐ್ತಲ್ಲ ಇವರು ಹೋಗಿ ಬಂದಾರ ಎಲ್ಲೂ ಅದ್ರ ಆಡಕ್ಕ ಹಡರು
ಹಡಾ ಕೊರಗ ಹೋಗಾರ ದಿನ ಸ್ವಲ್ಪ ಸ್ವಲ್ಪ ಮಾಡಕತ್ತಿಲ್ಲ ಹ ನೂರು ರೋಟಿ ಆಗ್ಬೇಕ ದಿನಾನು ಸ್ವಲ್ ಸ್ವಲ್ಪ
ಹೌದೌದು ಹ್ಆ ಸ್ವಲ್ಪ ಸ್ವಲ್ಪ ಮಾಡ್ಕೊಳುವ ಸ್ವಲ್ಪ ದಂಪತಿದಾಗ ಗಾಳ ಆಡ್ತಿರ್ವಾಗ ಮಾಡ್ಕೊ
ಹ್ಮ್ ಗಾಳಿ ಯಾವಾಗ ನೋಡಿದ್ರೂನು ಈಗ್ ಬರದೇ ಎಲ್ಲ ಕೂಡ ಇ
ಹ್ಮ್ ಅದು ಈಗ ಎಲ್ಲಿ ಗಾಳಿ ಬಿಸಲ ಜಾಸ್ತಿ ಹಂಗಾಗಿ ಸಕ್ಕತ್ತುಸೆಖೆ ಇದ್ದ ಇರತ್ತಾ
ನಸಿನಂಗನ ಎದ್ದ ಮಾಡಕ್ ಹ್ಮ್ ಹ್ಮ್ ಬ ಹ್ಮ